ಹೇಗಿದ್ದೀರ?
ಹಾ ಚೆನ್ನಾಗಿದ್ದೀವಿ, ನೀವು?
ನಾವು ಚೆನ್ನಾಗಿದೀವಿ ನೋಡು ಕೇಳಸ್ತಿದೀಯಾ?
ಹಾ ಕೇಳಸ್ತಾ ಇದೆ. ಹೇಳ್ರಿ? ಹೌವ ಮತ್ತೆ ಏನಾದರೂ ಸುದ್ದಿ ಮಾಹಿತಿ ನಿಮ್ಮ ನಿಮ್ಮಲ್ಲಿ?
ಊಟ ಆಯ್ತಾ? ಅಯ್ ನಮ್ದು ಆಯ್ತು, ಏನು ಎಲ್ಲಿ ಇದ್ದೀಯಾ?
ಸೆಕೆಂಡ್ ನಿಮ್ದ ಆಯ್ತ ನಾವು ಇಲ್ಲಿ ನಾವು ವಸತಿ ನಿಲಯದಲ್ಲಿ ನಮ್ಮ ರೂಮಿನಲ್ಲಿ ನಾವು ಮಾತನಾಡುತ್ತಿದ್ದೇವೆ.
ಹೌದಾ ನಾ ಇಲ್ಲೇ ಹೊರಗ್ ಬಂದಿದ್ದೆ ಅದಕ್ಕೆ.
ಹೊರಗ್ ಬಂದಿದ್ರೆ ಏನ್ ಮಾಡ್ತಾ ಇದ್ರಿ?
ಈ ನಾವ್ ಇಲ್ಲಿ ಆರಾಧ್ಯರಾ ರೆಸ್ಟೋರೆಂಟ್ ನಲ್ಲಿ ಇದ್ದೀವಿ.
ಹೌದಾ ಒಳ್ಳೆ
ಹೂ ನಾನು ನಮ್ಮ ಸ್ನೇಹಿತ ವಿಜಯ್, ಹೂ ನಾನು ನಮ್ಮ ಸ್ನೇಹಿತ ವಿಜಯ್ ಮಹೇಶ್ ಬಂದಿದ್ದೇವೆ?
ಏನು?
ಆರಾಧ್ಯ ರೆಸ್ಟೋರೆಂಟ್ ನಲ್ಲಿ ಇದ್ದೀವಿ, ಊಟ ಮಾಡ್ತಿದ್ದೀವಿ.
ಅ ಊಟ ಮಾಡ್ತಾ ಇದರೇ?
ಹೌದ ಹೂ
ಒಳ್ಳೆಯ ಎಲ್ಲಾ ತರದ ಊಟಾ ಸಿಗುತ್ತಾ ಅಲ್ಲಿ?
ಹೂ ಎಲ್ಲಾ ತರದ ರುಚಿ ರುಚಿಕಾರವಾದ ಊಟ ಸಿಗುತ್ತೆ ಅಲ್ಲಿ. ಹ ಹ ತುಂಬಾ ಚೆನ್ನಾಗಿ ಮನೆಗ ಊಟ ಸಿಗುತ್ತ ಅದಲ್ಲ ಚೆಲ್ಲ ಅದ್ಭುತವಾಗಿ ಊಟ ಸಿಗುತ್ತಾ?
ಹ್ಮ್ ಈಗ ಅಲ್ಲಿ ಎಲ್ಲಿ ಅನ್ ಅಂದ್ರೆ ಶ್ರೀರಾಮ್ ಮಂದಿರದಲ್ಲಿ ಅದಿದ್ರು ಹೂ ಮಾಡಿದ್ರಲ್ಲ ಅಲ್ಲಿ ಕಳವು.
ಆ
ಹ ರೊಕ್ಕಾ ದೋಚಿ ಓ ದೋಚಕಂಡ್ ಹೋಗಿದ್ರಲ್ಲ ಅವರು ಶ್ರೀರಾಮ್ ಮಂದಿರದಲ್ಲಿ.
ಹ್ಮ್ ರಾಮ್ ಮಂದಿರದಲ್ಲಿ ರೊಕ್ ಹಣ
ಹಾ ಹತ್ತು ಜನ ಸಿಗಾ ಬಿದ್ದಿದಾರೆ ಅಂತವರು ಪೊಲೀಸ್ರು ಕೈಯಲ್ಲಿ.
ಹೌದಾ.
ಅವರು ಅವರು ಯಾ ಯಾರ ಸಿ ಎಂ ಆದ್ರಲ್ಲ ಅಲ್ಲಿ
ಅಲ್ಲಿ ಸಿ ಎಂ ಅಲ್ಲಿ ಯೋಗಿ ಆದಿತ್ಯ ಅಂತಿದ್ದಾನೆ ಇಲ್ಲಿ ಆದಿತ್ಯನಾಥ್ ಇದ್ದಾನೆ.
ಯೋಗಿ ಆದಿತ್ಯನಾ ಯೋಗಿ ಆದಿತ್ಯನಾಥ್ ರವರ
ಹ್ಮ ಇಲ್ಲಿ ಆದಿತ್ಯನಾಥ್ ಕಾರಣ ಅಲ್ಲಿ ಎಲ್ಲ ಅ ಅವರು ನೋಡರೆ ಗುಂಡ ಹಾರಿಸ್ ಬುಡ್ತಾರೆ ನೀ ಏನ್ರಾ ಅ ದೌರ್ಜನ್ಯ ಅವು ಇವು ಮಾಡಿದರೆ ಅವ್ರು ಡೈರೆಕ್ಟ್ ನೇರವಾಗಿ ಗುಂಡಾ ಹಾರಿಸ್
ಹ ಹಾ
ನೇರವಾಗಿ ಗುಂಡು ಹಾರಿಸಿಬಿಡ್ತಾರೆ ಆದ ಕಾರಣ ಅವರು ಎಲ್ಲಾ ಒಂದು ನಾವು ಒಬ್ಬ ನಿಷ್ಠೆ ನಿಷ್ಠಾವಂತ ಮುಖ್ಯಮಂತ್ರಿ
ಕೇಳಗಲ್ಲ ಅವರು ಎಲ್ಲಾ ಅಷ್ಟು ಊ ಹಿಂದುಳಿ ಹಿಂದುಳಿದವ ವರ್ಗ ಹಿಂದ್ ಅದು ಬೆಳಿಗ್ಗೆ
ಬಹಳ ಮಹತ್ವಪೂ ಅದೇ ರೀತಿಯಾಗಿ ಮುಂದಿನ ನಮ್ಮ ಮೋದಿ ನಂತರ ಅವರೇ ಪ್ರಧಾನಿ ಆಗುವ ಸಾಧ್ಯತೆ ನೂರಕ್ಕೆ ನೂರು ಹೆ ಚ್ಚಿದೆ ಎಂಬ ನಾವು ಬಯಸುತ್ತೇನೆ.
ಹೌದೌದು ಒಳ್ಳೇದು ಈಗ ಅವ್ರಿಗೆ ಅಷ್ಟ್ ಅಷ್ಟ ಏನರ್ಜಿ ಐತೆ ಪವರ್ ಐತೆ ಅವ್ರದಿಗೆ.
ಹ್ಮ್ ಕರೆವು
ಅವರು ಯೋಗಿ ಆದಿತ್ಯನಾಥ್ ಅವರು ಈಗ ಹತ್ತು ಜನ ಸಿಗ ಬಿದ್ದಿದ್ರೆ ಅಂತ್ ತದ್ನ ಆ ಹಣಗಳನ್ನು ದೊಚ್ಕೊಂಡ್ ಹೋಗಿದ್ದಾರು. ಅವ್ರನ್ನ ಏನ್ ಮಾಡ್ಬೋದು ಅಂತ್ ತ್ತೆ ನಿಮಗೆ ಏನಾದ್ರು ಅದು ಮಾಹಿತಿ ಗೊತ್ತೈತೆ.
ಏನ್ ಮಾಡುವ ಅವನು ಏನ್ ಮಾಡ್ಬೋದಿಲ್ಲ ಅವ್ರನ್ನ ಗಲ್ಲಿಗೆ ಹಚಿ ಪಕ್ಷಕ್ಕೆ ಏರ್ಸಬಹುದು ಇಲ್ಲ ಮತ್ತು ಅವ್ರನ್ನ ಅವರ್ನ ಕೆಲ ಒಂದು ದಾಖಲೆ ಇರುವ ಪ್ರಮಾಣ ಆಕಿ ಕಿ ಅವ್ರನ್ನ ಸಸ್ಪೆಂಡ್ ಮಾಡ್ಬಹುದು ಅಂತ ನಾನು ಹೇಳಿ ಬಾಗಿಸುತ್ತೆನೆ
ಹೌದೌದು ಈಗ ಅವ್ರ ಇವರು ಹೇಳೋದೂ ವಿಜಯ ದಳಪತಿ ಅವರು ಗೊತ್ತಾ ನಿಮ್ಗೆ
ಹಾ ವಿಜಯ ದಳಪತಿಯವರು ಗೊತ್ತು.
ಎಲ್ಲಿ ಸಿಎಂ ಆಗಿದ್ದಾರೆ ಅವರು
ಅವ್ರ ಮು ಇವರು ತಮಿಳ್ನಾಡಿನ ಸಿ ಎಂ ಆಗಿ ಅವರು ನಟರಾಗಿ ನಟಿಸಿದ್ದಾರೆ ಮತ್ತು ಸಿ ಎ ಹ್ಮ್ ಹೌದು
ಹೌದು ಒಳ್ಳೆ ಅವ್ರು ಈಸ ಅದು ಇದು ಮಾಡಿದಿದ್ದಾರೆ ಅವರು
ಏನು
ಈಗ ಏನೇನು ಇವು ಪುಟ್ಟಿದ್ದಾರೆ ಅವ್ರ ಗ್ಯಾರಂಟಿಗಳು.
ಅವರು ಎಲ್ಲಾ ತುಂಬಾ ಚೆನ್ನಾಗಿ ಬಸ್ ಫ್ರೀ ಮಾಡಿದ್ದಾರೆ ಮತ್ತೆ ವೃದ್ದರಿಗೆ ಮಹಿಳೆಯರಿಗೆ ಐದು ಸಾವಿರ ರೂಪಾಯಿ ಮಾಡಿದ್ದಾರೆ ಮತ್ತೆ
ವಿದ್ಯಾರ್ಥಿ ವೇತನ ಏನಾದ್ರು ಕೊಟ್ಟಿದ್ರ ಅವರ್
ಹ್ಮ್ ಇಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಿದ್ದಾರೆ ಮತ್ತು ಆ ಅವ್ರು ಯಾರು ಹುಟ್ಟಿದ ಮಕ್ಕಳಿಗೆ ಎಂಟು ಗ್ರಾಮ್ ಚಿನ್ನವನ್ನು ವಿತರಣೆ ಮಾಡಿದ್ದಾರೆ
ಹೌದೌದುದೌದು ಒಳ್ಳೇದು ಎಲ್ಲಾ ತರದ ಇದು ಕೊಟ್ಟಿದಾರೆ ಅವ್ರು ಮಾಹಿತಿ
ಹ್ಮ್ ಹ್ಮ್ ಚೆನ್ನಾಗಿ ಕೆಲಸ ಮಾಡುತ್ತ ತಿದ್ದಾರೆ ಆದ ಕಾರಣ ಅವರಿಗೆ ಒಂದು ವೃತಪುರ
ಸರಿ ಸುಮಾರ
ಸರಿಸುಮಾರು ಅವರಿಗೆ ನಲವತ್ತೈದರಿಂದ ನಲವತ್ತ ಆರು ವರ್ಷ ಇರ್ಬೋದು ಆ ಅವರಿಗೆ ಡೈವರ್ಸ್ ಆಗಿದೆ ಅವರ ಹೆಂಡತಿಯನ್ನು ಬಿಟ್ಟ ಟು ಅವರು ತ್ರಿಶಾ ಅವರನ್ನು ಲವ್ ಮಾಡುತ್ತಿದ್ದಾರೆ
ಹೌದಾ ಹ್ಮ ಒಳ್ಳೇದು ಒಳ್ಳೇದು ಮತ್ತೆ ಅವ್ರ ತಂದೆ ತಾಯಿ ಬಗ್ಗೆ ಗೊತ್ತಾಯ ನಿಮ್ಗೆ
ಹ ಅವರು ತಂದೆ ತಾಯಿಗಳ ಒಬ್ಬ್ ಸಾಮಾನ್ಯ ಮಾಧ್ಯಮಲ್ಲಿದ್ದು ಅವರ ತಂದೆ ಮತ್ತ ಅವರು ಮತ್ತ ಜೈ ಜೈನ ಸಮಾಜದ ಒಬ್ಬ ವ್ಯಕ್ತಿ ಆಗಿದ್ದಾರೆ
ಹೌದಾ ಹ್ಮ್ ಮತ್ತೆ ಹೌದಾ ಮತ್ತೆ ಹೊಸದಾಗಿ ಏನಾರ ವಿಷಯ ನಮಗೆ
ಮತ್ತೆ ಈಗ ನೋಡು ತಿರುಪತಿ ತಿಮ್ಮಪ್ಪನ ಉುಂಡಿಯಲ್ಲಿ ಸುಮಾರು ಭಕ್ತ ಕರ್ನಾಟಕದಿಂದ ಭಕ್ತಾದಿಗಳಿಗೆ ಹೋಗುವ ಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಸಿ
ಕರ್ನಾಟಕದಲ್ಲಿ ಊಟ ಪ್ರಸಾದ ಎಲ್ಲ್ ಎಲ್ಲ ಪ್ರಸಾದ ಕೊಟ್ಟಿದ್ದಾರ ಅಲ್ಲಿ
ಹಾ ಹ್ಮ
ಹಲೋ ಹಲೋ ಕೇಳಸ್ತಾ ಇಲ್ಲ ನಿಮ್ಮ ನಿಮ್ಮ ಮಾತು ಚೆನ್ನ ಚೆನ್ನಾಗಿ ಕೇಳಸ್ತಾ ಇಲ್ಲ ನಮ್ಗೆ
ಹ್ಮ್ ಬಂತು ಕೇಳಿಸ್ತಿದಿಯಾ ಈಗ ಕೇಳಿಸ್ತಿದಿಯಾ
ಹಾ ಕೇಳಸ್ತಿದೆ ಕೇಳಸ್ತಿದೆ ಹಾ ಕೇಳಸ್ತಿದೆ
ಹಾ ಈಗ ಅಜ್ಜ ಜಾತ್ರೆಗೆ ಸಕಲ ಭಕ್ತಾದಿಗಳು ಬಂದು ಸೇವೆ ಸಲಿಸುತ್ತಾರೆ ಮತ್ತು ಅವರ ಸೇವೆ ಅಪಾರವಾದದ್ದು ಮತ್ತೆ ಲಕ್ಷಾಂತರ ಮಿರ್ಚಿ ಅವು
ಸಿದ್ಧವಾಗಿರುವ ಶ್ರೀ ಗವಿಸಿದ್ದೇಶ್ವರ ಮಹ್
ಮಠದ್ ಅದೇ ರೀತಿಯಾಗಿ ಅಜ್ಜ ಅಜ್ಜನ ಹಾ ಅದೇ ರೀತಿಯಾಗಿ ಅಜ್ಜ ಅ-ಅಜ್ಜ ಜಾ ಜಾತ್ರೆಗೆ ಸುಮಾರು ಲಕ್ಷಾಂತರ ಭಕ್ತಾದಿಗಳು ಬರುತ್ತಾರೆ ಮತ್ತು ಅಲ್ಲಿ ಐದರಿಂದ ಆರು ಸಾವಿರ ವಿದ್ಯಾರ್ಥಿ ಗಳು ವಾಸ ವಾಸಿಸಿದ್ದಾರೆ ಅವರು ಚೆನ್ನಾಗಿ ಇದು ಮಾಡುತ್ತಾರೆ ಅದೇ ರೀತಿಯಾಗಿ ನಮ್ಮ ದೇಶದ ಪ್ರಧಾನ ಮಂತ್ರಿ ಅವರ್
ವಿದ್ಯಾಭ್ಯಾಸದ ಕಾಲೇಜು
ಹಾ ಹೌದು
ಅದ ಎಷ್ಟು ಸರಿ ಸುಮಾರು ಅರವತ್ತು ಕೋಟ
ಹಾ ಅರವತ್ತರಿಂದ ನೂರು ಕೋಟಿ ರೂಪಾಯಗೆ ಅಂದಾಜ್ ಈಗ ಅಲ್ಲ್ ಅನ್ನದಾನವನ್ನು ಸರ್ಕಾರ ಶಾಲೆಯನ್ನು ನಿರ್ಮಿಸಿದ್ದಾರೆ.
ನಿರ್ಮಿಸದ ಸರಿ ಸುಮಾರು ಹದ್ನೈದು ವಿದ್ಯಾರ್ಥಿನಿಯರು ಅಲ್ಲಿ ಆ ವಸತಿನೀಲಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ.
ಅರೆ ಓ ಅದೆ ರೀತಿಯಾಗಿ ನಿಮ್ಮ ಊರಿಂದ ಕೊಪ್ಪಳಕ್ಕೆ ತುಂಬಾ ಸನಿಪ ಆಗುತ್ತದೆ ಅಂತೆ ಹೌರ.
ಹೌದೌದು ಸರಿ ಸುಮಾರು ಒಂದ್ ಮೂವತ್ತು. ಕಿಲೋಮೀಟರ್ ಆಗಿರ್ಬೋದು ನಮ್ಮ ಊರಲ್ಲಿಂದ ಕೊಪ್ಪಳಕ್ಕೆ. ಅಲ್ಲಿಯಂದ ಇಲ್ಲಿವರೆಗೆ ಈಗ ಸರಿಸುಮಾರ ಅ ಬಹಳ ವಿದ್ಯಾರ್ಥಿಗಳು ಇಲ್ಲಿಂದ ಅಲ್ಲಿ ಕಾಲೇಜ್ಗ ಹೋಗುತ್ತದ್ದಾವೆ.
ಹ್ಮ.
ಅಲ್ಲಿ ಸರಿ ಸುಮಾರು ಎಷ್ಟು ಕಾಲೇಜ್ ಇರುವದ ಶ್ರೀ ಗರುಸಿದ್ದೇಶ್ವರ ಶ್ರೀ. ನವಚೇತನ.
ಅಲ್ಲೇ ಸುಮಾರ ಒಂದ ಹತ್ತರಿಂದ ಇಪ್ಪತ್ತ ತಾಲೂ ಕೊಪ್ಪಳ ಅಂದರೆ ಪ್ರಸಿದ್ಧವಾಗಿರುವ ಗವಿ ಮಠ ಮತ್ತು ನವಚೇತನ ಮತ್ ತ್ತು ಅವು ಇವು ಅತ್ತು ಸುಮಾರ ಖಾಸಗಿ ಶಾಲೆಗಳು ಅಲ್ಲಿ ಕಂಡು ಬರುತ್ತವೆ ಕೊಪ್ಪಳ ನಗರದಲ್ಲಿ ಭಾಗ್ಯ ನಗರ. ಅಲ್ಲಿ ತುಂಬಾ ಸೈಟಗಳ ಸಂಖ್ಯೆ ಜಾಸ್ತಿ ಆಗಿದವೆ.
ಹೌದ ಹೌದು ಹೌದು ಓದು ಓ ಬಾಳ ಮಾಹಿತಿ ತಿಳ್ಕೊಕೊಂಡಿರಿ ನೀವ. ಕೊಪ್ಪದ ಬಗ್ಗೆ
ಹ್ಮ ನ ತಿಳ್ಕೊಂಡಿದೀರಿ ನಮ್ಮ ಅದೇ ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ಎಂಬ.
ಹ ಹೌದ ಹೌದು ಈಗ ನಿಮ್ಮ ಶಾಸಕರು ಯಾರಾಗಿರ್ಬೋದು ಈಗ.
ನಮ್ಮ ದೊಡ್ಡನ ಗೌಡ ಹಣಮ ಗೌಡ ಪಾಟೀಲ್ ವಿರೋಧ ಪಕ್ಷದ ಕಚತಗಾರರು. ಬೆಂಗಳೂರು ವರು ಇ ಕ ಯ ಎರಡನೇ ಬಾರಿ ಶಾಸ ಕರಗಿ ಕುಷ್ಟಗಿ ಕೃಷಿ ತಾಲೂಕಿನಲ್ಲಿ ಪ್ರಮಾಣ ವಚನ ಸ್ವೀ
ಷ್ಟು ಉದ್ದಾರ ಮಾಡಿದರ ಅವ್ರು ಸ ಸುಮಾರು ಎಷ್ಟ ವರ್ಷ ಆಯ್ತು ಅವ್ರ ಈಗ ಎಷ್ಟು. ಸರಿ ಸುಮಾರು ಎಷ್ಟು ವರ್ಷ ಆಯತ ಅವ್ರ.
ಅವರ ಅವ್ರ ಗೆದ್ದ ಸುಮಾರು ಒಂದ ಐದರಿಂದ ಆರು ವರ್ಷಗಳ ಅಯ್ತು. ಅವರು ತುಂಬಾ ಚೆನ್ನಾಗಿ. ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಅವರು ತೇರ್ಲ ಅ ಐರ್ಲ್ಯಾಂಡ್ ನಲ್ಲಿ ವಿದ್ಯಾಭ್ಯಾಸ ಮಾಡಿದರೆ ಮತ್ತ ಅವರು ತುಂಬಾ ಹ್ಮ. ಅವರ ಅವರ ತಂದೆ ಆದ ಹನುಮ್ಗೌಡ ಪಾಟೀಲ್ ಅವರು. ಅವರು ಕೂಡ ಶಾಸಕರಾಗಿ ಹೊರಹಮ್ಮಿದ್ದ ರ ಮಗನು ಸರ್ಟಿಫಿಕೇಟ್ ಕೊಟ್ಟು ಬಿಜೆಪಿ ಸರ್ಕಾರ ಗುರುತಿಸ್ಕೊಂಡು ಅವರು. ಕೂಡ ಶಾಸಕರಿಗೆ ಎರಡು ಬಾರಿ ಪ್ರಮಾಣ ವಿಚಾರ ಸ್ವೀಕರಿಸಲಿದ್ದಾರೆ. ಏನ್ರೀ ಆತ ತಾಳಿ ಜ ತ ತಾಯಿ ಈ ಅವ್ರ ಹೆಸರ ಅಂಜಮ್ಮ ಅವರು ಕುರುಬ ಸಮಾಜ ಹಾ ಅವರು ಕುರುಬ ಸಮಾಜದಲ್ಲಿ ಕಂಡು ಬರುತ್ತಾರೆ.
ಹೌದಾ ಇವರು ಲಿಂಗಾಯ್ತಾರ ಮುಸುಲ್ರ ಮು
ಯಾರು ಯಾರ ಇವ್ರ ಕುರುಬ ಸಮಾಜ. ದೊಡಗೌಡ ಅನಮಗೌಡ ಪಾಟೀಲ್ ಅವರು ಕುರುಗ ಸಮಾಜದ ಒಬ್ಬ ನಾಯಕರು. ನೀ ಕುರುಬ ಸಮಾಜ. ಹಾಲು ಮತದ ಹುಲಿ ಅಂದೆ ನಮ್ಮ ಕುಷ್ಟಗಿ ಆ ಜನರಿಗೆ ಅವರು ಕೊಂಡ ಬದಿದ್ದಾರೆ ಹಾಲು ಮತದ ನಾಯಕ ಎಂಬವರಿಗೆ ಬಿರುಧವನ್ನು ಕೊಟ್ಟಿದ್ದಾರೆ.
ಹೌದ ಹೌದು ಒಳ್ಳೇದ ಒಳ್ಳೇದ ಎಲ್ಲಾ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ನಿಮ್ಮಲ್ಲಿ ಹೋದರೆ.
ಬೆಂಗಳೂರ್ ಬೇ ಊರಿನ ಹಾಲು ಮತದ ಹುಲಿ ಅಂತ ನೀವ್ ಏನೂ ಹೌದಾ
ಹ ಹಾಲು ಮತದ ಹುಲಿ ಅಲ್ಲ ನಾವು ಹೆ ಲಿಂಗಾಯತ ಹುಲಿ ನಾವು
ಓಹ ಸಾರಿ ಹೌದಲ್ಲಾ ನೀವು ಲಿಂಗಯಸ್ ಆಯ್ತಾ ಸಮಾಜದ ಮಕ್ಕಳ ಸಾರಿ ಕಣ್ರಿ ನೀವ್ ಏನ ಲಿಂಗಯು ಇ ಇ ನೀವು ಹಾಲು ಮತದ ಹುಲಿ ಎಂದೇ ನಾನು ಭಾವಿಸಿದ್ದೆ. ಸಾರಿ ನಿಮಗೆ ಶಮೀಶೇರಿ ಶಮೀಶೇರಿ ಏಕಂದ್ರೆ.
ಸಮಸ್ಯ ಶಾಸಕರು
ಹ ಹೌದು ಅವರು ಒಬ್ಬ ಹಿಂದೂ ಲಿಂಗಾಯುತ ರೆಡ್ಡಿ ಅವರ ನಿಮ್ಮ ಕುಟುಂಬ ಹ್ಮ್ ಸುಮಾರು ಇಂಜಿನಿಯರಿಂಗ್ ಕಾಲೇಜು ರಸ್ತೆ ಅವ ಇವುಗಳನ್ನು ನಿಮ್ಮ ಕಲಬುರ್ಗ ಕ್ಷೇತ್ರಕ್ಕೆ ತಂದು ಅಪಾರ ಕೊಡುಗೆಯನ್ನು ನೀಡಿದ್ದಾರೆ.
ಕಂಡು ಬಂದಿದ್ರೂ ಅವ್ರಿಗ್
ಹ್ಮ್ ಹ್ಮ್ ಕರಿವ ಅದಕ್ಕೆ ನಾವು ಅವರಿಗೆ ಒಬ್ಬ ದೊಡ್ಡ ದಿಗಂತ್ ದಿಗಂತ ನಾಯಕ ಎಂಬ ಹೆಸರನ್ನು ಅವರಿಗೆ ಕೊಡುವುದರ ಮೂಲಕ ಕೊಪ್ಪಳ ಜಿಲ್ಲೆಯ ಒಬ್ಬ ಏ ಕೈಕ ಹೌದು ಶಾಸಕ ಬಲಿಷ್ಠ ಶಾಸಕ
ಬಲಿಷ್ಠ ಶಾಸಕರಾಗಿ ಕಂಡು ಬಂದ ಬರ್ತಾರೆ ಅವರು ಒಳ್ಳೇದು ಒಳ್ಳೇದು ಅಷ್ಟು ಮಾಹಿತ್ ಹ್ಮ್
ಹಲೋ ರೀ ಹಲೋ ಹಲೋ ರೀ ಅದೇ ರೀ ಅದೇ ರೀತಿಯಾಗಿ ನಿಮ್ಮ ಇವರು. ಇದ್ಯಾ ನಿಮ್ಗೆ ನಿಮ್ಮ ಊರಿನಲ್ಲಿ ಹ ಹ ಆಯ್ತ್ ತವ್ರೀ
ಫ್ರೆಂಡ್ ಎದ್ದೇಳು ಏ ಅಣ್ಣಯ್ಯ ಶಾಲೆಗ್ ಏನ್ ಕೊಡ್ತಿ ತಗೋ
ಆಯ್ತ್ ತಗೊರಿ ಆಯ್ತ್ ತಗೊರಿ ಆಯ್ತ್ ತಗೊರಿ ಆಮೇಲೆ